ಹಲೋ ಹಲೋ ಹ ಹಾ ಅಲ್ಲೋ ಕೇೇಳಸ್ತಾರ
ಹಾ ಕೆಲಸ ಅದೇ್ರೀ
ಹ ನಿಮ್ಮ ಹೆಸರು ಏನು
ಅ
ನಮ್ಮ ಹೆಸರು ಬಸವರಾಜ ಅಂತೇಳಿ ಮ ಯಲಬುರ್ಗ ತಾಾಲೂಕು ಹಾ ಹೇಳ್ರಿ
ಹ ಆರಾಮ
ಏನ್ ಆರಾಮ
ಹನ್ ಆರಾಮದ್ರಿ ಹಲೋ ಮತ್ತೆ ಏನ್ ಮಾಡಾಕತ್ತೀರಿ ಊಟ ಆಯ್ತಾ? ಊಟ ಇನ್ನೂ ಆಗಿಲ್ಲ ನಿಂದು
ನಮ್ಮ್ ರಾಗಿಲೋಡ
ನಮದಾಗಿಲ್ ನೋಡ್ರಿ ಏನ್ ಊಟ ಮಾಡಿದ್ರಿ ಏನು ಮಾಡಿಲ್ಲ ನಿಮ್ಮೂರು ಯಾವುದು ನ ಮಾಡಿಲ್ವೇ
ನಮ್ದು
ನಮ್ದು ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕು ಮಂಡ್ಲಮರಿ ನಿಮ್ದ ನಮ್ದ ಕೊಪ್ಪಳ ಜಿಲ್ಲೆ ಕನಗಿರಿ ತಾಲೂಕು ಸೋಮಸಾಗರ
ಸೋಮಸಾಗರ
ಬೊಮ್ಸಾಗರ ಆಆ ಯಾವಾಗೂ ಬಂದೀರಾ ನಮ್ಮ ಊ ಬಂದ ನೀ ನಾವು ನಿ ಬಂದೀವ್ರಿ
ಸರಿಾ ಹ
ಬಿ
ಹ ಊಟ ಏನ್ ಮಾಡಿದ್ರಿ
ಊಟ ಏನ್ ಮಾಡಿದ್ರಿ ಊಟ ಇನ್ನು ಮಾಡ್ಬೇಕು
ಊಟ ನೀಿನ ಮಾಡ್ಬೇಕ್ರ
ಹ್ಮ
ಹ ಎಲ್ಲ ಪ್ರವಾಸ ಹೋಗಿದ್ರಯ
ನಾವುಲ ಹೇಡ್ತಾ ಹೋಗ
ಎಲ್ಲಿಹೋಗಿದ್ರು ಹಲೋ
ಹೈದರಾಬಾದ್ ಹೋಗಿ ಹಲೋ ಏನ್ ಏನ್ ನೋಡಿದ್ರಿ ಹಾ ಹೇಳ್ರಿ ಚಾಮಿನಾರು ಆ ಆಮೇಲೆ ಕೊಳ್ಕೊಂಡಾಫೋರ್ಟು ಆ ಅಲ್ಲೊಂದು ಪಾರ್ಕ್ ಬರುತ್ತ ಅದುನ್ ನೋಡಿವಿ ಹೈದ್ರಾಬಾದ್ನಲ್ ಏನೆನ್ ಫೇಮಸ್ ಪ್ಲೇಸಸ್ ಇದಾವ ಅವೆಲ್ಲ ನೋಡಿ ಹೈದರಾಬಾದ್ ನ್ಲ್ಲಿ ಏನೇನು ಇದಾವೆ ನೋಡಿದಿರಾ ಹಾ ಚಾರ್ಮಿನಾರ್ ಚೆನ್ನಾಗಿದೆ ಚೆನ್ನಾಗಿದೆ ನೀವ್ಯಾ ನೀವ್ ಪ್ರವಾಸಕ್
ನಾವು ಪ್ರವಾಸ ಬಾಳ ಮಾಡಿದ್ದೀವಿ
ನಾವ್ ಪ್ರವಾಸ ಎಲ್ಲೆಲ್ ಹೋಗಿರಿ ನಾವು ಮನ್ನೆ ದಾನ್ಡೇಲಿ ಹೋಗಿದಿವಿ ನಾವ್ ರಿಸನ್ ನೀವ್ ಒಬ್ರೇ ಹೋಗಿದ್ರಾ ಹಲೋ ಹಲೋ ಹಲೋ ಹಲೋ
ದಾಂಡೇಲಿ ಒಳಗ ರೆಸಾರ್ಟ್ ಹಾ ಕರೆಕ್ಟ್ ಕರೆಕ್ಟ್ಗ ಕೇಳ್ಸಲ್ ಕಳ್ಸ ಹ ಹಾ ಈವಾಗ ಕೇಳ್ಸುತ್ ಹೇಳಿರಿ ಈಗ್ ಕೇಳ್ಸುತ ಹಾ ಕೇಳ್ಸುತ್ತೆ ಹಾ ದಾಂಡೇಲ್ ದಾಂಡೇಲಿಯಲ್ಲಿ ಸುಂದರವಾದ ಅರಣ್ಯ ಪ್ರದೇಶ ಆಯ್ತೆ ಹಾ
ಅಲ್ಲಿಂದ ಕಾಳಿ ನದಿಯಲ್ಲಿ ನಾವ್ ಎಂಜಾಯ್ ಮಾಡ್ಲಿಕ್ಕೆ ಬೋಟ್ನಲ್ಲಿ ಹೋಗಬೋದು
ಹ ಸರ್ಫಿಂಗ್ ಟೈಪ್ ಐತ ಹಾ ಚೆನ್ನಾಗಿದೆ ಮತ್ತ ಮ್ಯಾಲೆ ಏನದು ರೋಫಾ ಏನತ್ತಾರ ರೋಫನಲ್ಲಿ ಹೋಗಿ ಬಂದವಿ ಹಾ ಮತ್ತ್ ಮನೆಯಲ್ಲಿ ಎಷ್ಟ ಜನ ಇರ್ತರಿ ಕಾಡುಗಳನ್ನ ನೋಡ್ಕಂತ ಬಂದಿ ಮನೆಯಲ್ಲಿ ಇಬ್ಬರು ಗಂಡ ಹೆಂಡ್ತಿ ಹ್ಮ್ ನೀವ್ ಮತ್ತೇಏನ್ ನೋಡ್ರಿ ಪ್ರವಾಸ ಏನ್ ಮಾಡ್ರಿ ಎಲ್ಲನ್ ಮಾಡಿದ್ರಿ ನಾವು ಸಿಗಧೂರ್ ಚೌಡೇಶ್ವರಿ ಸಿರಸಿ ಮಾರಿಕಾಂಬ
ಸಿಗಂದೂರ್ಗಿದ್ರಾ
ಅ್ರ ಹಾ ಹೋಗಿವಿ ಹಾ
ಅಂತ ಹಾ
ಸಿವಂಧೂರ್ ಚೌಡೇಶ್ವರಿ ಸಿಗಂದೂರಲ್ಲಿ ಏನಿದೆ ಚೌಡೇಶ್ವರಿ ಟೆಂಪಲ್ ಶ್ರೀ ಕನಕಚಲಪತಿ ದೇವಸ್ಥಾನಕ್ಕೆ ಹೋಗವಿ
ಹ್ಮ
ಹಾ ನೀವು ಹೋಗಿರಾ ಕಗಿ ಕಗೇರಿ ಕನಕಚಲಪ್ಪ ದೇವಸ್ಥಾನದತ್ರ ಕಗೇರಿ ಹೋಗ ಚೆನ್ನಾಗಿದೆ ಗ ಮಾ ಇಲ್ಲ ಕೇಳಿಲ್ಲ
ಇದ್ರ ಕಣಗ ಕಾಲ ಇದ್ರ
ಹಾ ಕಾಲಿದ್ರ ಅ ನೋಡ್ರಿ ಕಣ್ಣಿದ್ರೆ
ಕಣ್ಣಿದ್ರ ಕನಗಿದ
ಕಣ್ಣಿದ್ರ ಕನಗಿ ಹ್ಮ
ಇ ಕನಕಗಿರಿ ನೋಡಿ ಕಾಲಿದ್ರ ಆಪಿ ನೋಡಿ
ಕಾಲ್ದ ಅಂತರಿ ಅನ್ನ ಒಂದುಸಂಗ ಮತ್ತೆ ಮೂರು ನದಿಗಳು ಕಲಿತಾವ ಹ ಕಲಿತಾವ ನೋಡಿದೀರಾ ಹಾ ನೋಡಿ ನಮ್ಮೂರ ಅಲ್ಲೇ ಬರುತ್ತೆ ಅಲ್ಲಿ ಹಳೆ ಹಿಂದಿನ ಹಿಂದಿನ ಕಾಲದಾಗ ಇವ್ರು ರಾಜರಮ್ಮ ಕಟ್ಟಿಸಿದಂತ ಆ ಹೊಂಡಗಳು ಇದಾವೆ ಪ್ರಾಣಿಯರ ಸ್ನಾನ ಮಾಡ್ಲಿಕ್ಕೆ ಹ
ಗ್ರಹಗಳ್ದಾವೆ
ಹ್ಮ್ ಕನ್ನಡ ಐತಿಹಾಸಿಕಾ ತಾಣ ಆಗಿತ್ತು
ಹ ಹಲೋ
ಲ ಹ
ಆಹಾರ ಪದ್ಧತಿ ಏನೇನು ಸೇವೆ ಮಾಡ್ಬೇಕು್ರೀ
ಆ ಆಹಾರ ಪದ್ಧತಿ ಪೌಷಿಕ ಉತ್ತ ಸೇವನೆ ಮಾಡಬೇಕು
ಪೌಷ್ಟಿಕ ಆಹಾರ ತಿನ್ಬೇಕು
ಪೌಷ್ಟಿಕ ಆಹಾರ ತಿನ್ಬೇಕು ಹಾ ರೊಟ್ಟಿ ಏನ್ ಏನ್ ತಿಂತೀರಿ ಪೌಷ್ಟಿಕ ಆಹಾರ ರೊಟ್ಟಿ ಕಾಳು ಹ್ಮ್ ಅನ್ನಾ
ಹ್ಮ್
ನಮ್ಮ್ ಮನೇಲಿ ಅವನೇ ಮಾಡ್ತ ತಾರೆ ಅವನೇ ತಿನ್ಬೇಕು
ಹಾ ಎಲ್ಲ ಬೆ ಬೇಕ ಬೇಕರಿ ಐಟಂ ತಿಂತ್ರಾ
ಹ ಬೇಕ್ರಟ್ರಾ ಇಲ್ಲ ತಿನ್ನಲ್ಲ ಬೇಕರಿ ಐಟಂ ತಿಂತೀರಾ ಇಲ್ಲ ತಿನ್ನಲ್ಲ ಅಲ್ಲ ನೀವು ಬೇಕರಿ ಐಟಂ ತಿನ್ಬೇಡ್ರಿ ಇವತ್ತಿನ ದಿಂದಾಗಿ ಸಾವಯವ ಪದಾರ್ಥಗಳನ್ನಾ ತಿನ್ಬೇಕು ತನಿ
ಯಾಕಂದ್ರೆ ಇವತ್ತು ಹಲವಾರು ರೋಗಗಳು ಬ ಹದ
ಲೋಡೋದ್ರಿಂದ ಹಾ
ನಾವ ಏನ್ ಮಾಡಬೇಕಕಂದ್ರ ನಮ್ಮ ಆಹಾರ ನಾವ ಮಾಡ್ರ ನಾವು ಬೆಳದ್ರ ಅಂದ್ರ ನಾವು ಆರೋಗ್ಯದಿಂದ ಇರ್ತೀವಿ ಇಲ್ಲಾಂದ್ರೆ ಇವತ್ತು ಕೆಮಿಕಲ್ ಹಾರವನ್ನು ತಿಂದು ತಿಂದು
ಆತ್ ಹಲ
ಇವತ್ತು ಅದಕ್ಕ ನಿಮ್ಮ ಆರೋಗ್ಯವ
ಹ್ಮ್ ನಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ ಹ
ನೀವು ಕಾಪಾಡ್ಕಬೇಕು ಚೆನ್ನಾಗ್ ಆಹಾರ ತಿನ್ರಿ ಚೆನ್ನಾಗಿ ಊಟ ಮಾ
ತಿನ್ರಿ ಚೆನ್ನಾಗಿ ಊಟ ಮಾಡ್ರಿ ಪೌಷ್ಟಿಕ ಆಹಾರ ತಿನ್ರಿ ಬೇಕರಿ ಐಟಂ ಬಿಡ್ರಿ ನಾವು ಬೇಕರಿ ಐಟಂ ತಿನ್ನೋದೇ ಇಲ್ಲ
ಯ ಹೇಳ್ಬದಾವ
ಯಾವ ಬಡವಾ
ಹಬ್ಬಾ ಆರಿದಿನಗಳ
ಹಬ್ಬದೊಳಗೆ ಯಾವ್ದ ಇಷ್ಟ
ನಮ್ಗ ದೀಪಾವಳಿಗೆ
ನಮ್ಗ ದೀಪಾವಳಿಗೆ ಯಾಕೆ ದೀಪಾವಳಿ ಯಾಕಿಷ್ಟ ದೀಪಾವಳಿ ದೀಪದಿಂದ ಅಲಂಕಾರ ದೀಪದಿಂದ ಅಲಂಕಾರ ಮಾಡಿದಂತ ವಾತಾವರಣ ನಿರ್ಮಾಣ ಮಾಡ ರೊಟ್ಟಿ ಹಾ
ಮತ್ತ
ಮತ್ತ ಎರಡು ದಿವ್ಸ ಮೂರ್ ದಿವ್ಸ ಹಬ್ಬ ಇರ್ತಾರ ಮತ್ತೆ ಲಕ್ಷ್ಮಿ ಮಾಡ್ತ ನೀವು ಲಕ್ಷ್ಮಿ ಮಾಡ್ತೀರಾ
ಹಾ ನೀವು
ಹ ನೀವು ನಾವು ನಮ್ಮೂಊರಲ್ಲಿ ನಡಿಯಲ್ಲ ಅಂತ ನಮ್ಮ ನಮ್ಮ ಮನೇಲಿ ಮಾಡಲ್ಲ
ನೀವು ಮಾಡಲ್ಲ
ನೀವು ಮಾಡಲ್ವಾ
ಮನೇಲಿ ಮಾಡ್ತ್ರರ
ಮನೇಲಿ ಮಾಡ್ತಾರ ಇಲ್ಲ ಮಾಡಲ್ಲ ಮತ್ತ ಯಾವ ಹಬ್ಬ ಆಚರಣೆ ಮಾಡ್ತಿರಿ ನಾವ್ ಎಲ್ಲಾ ಹಬ್ಬವನ್ನ ಆಚರಣೆ ಮಾಡ್ತವಿ ಪಂಚಮೀ ಪಂಚಮೀ ಅಬ್ ಆಮೇಲೆ ದಸರಾ ಯುಗಾದಿಿಯ ಬ ಎಲ್ಲಾ ಹಬ್ಬಾ ಮಾಡ್ತೀವಿ ಸ
ಎಲ್ಲಾ
ಎಲ್ಲಾ ಎಲ್ಲಾ ಮಾಡ್ತರಾ ನಿಗೆ ನಮ್ಗೆ ಹೋಳ ಹಬ್ಬ ಇಷ್ಟ
ಓಳಿಯಬಾ ಬಣ್ಣ ಬಣ್ಣ ಬಣ್ಣದ
ಬಣ್ಣದ ಕಲ್ಲರ್ಚ್ಕೊಂಡು
ಹ ಆಡಿದ್ರ ಚೆನ್ನಾಗ್ ಆಡಿದ್ರ ಮೊನ್ನೆ
ಹಾ ಚೆನ್ನಾಗ್ ಆಡಿದೆ ಇಲ್ಲಿ ಕೊಪ್ಪಳದಲ್ಲಿ ಪಬ್ಲಿಕ್ ಗ್ರೌಂಡ್ ಒಳಗ ಇದ್ ಇರ್ತದಲ್ಲ ಹಲಿದು
ಹ್ಮ್ ಹೋಗಿದ್ರಾ ಅಲ್ಲಿ
ಹೂ ಹೊಕ್ಕಿವಿ
ಹ್ಮ್
ಹ್ಮ್ ಪ್ರತಿ ವರ್ಷ ಇರ್ತದ ಅಲ್ಲಿ ಚೆನ್ನಾಗಿರ್ತದ ಬಣ್ಣ ಆಡ್ಲಿಕ್ಕೆ, ಹ ಇವಾಗ್ ಎರಡ್ ವರ್ಷ ಆಯ್ತು ಮಾಡ್ಲಿ. ಮಾಡ್ಲಿಕ್ ಹತ್ತ
ಆಂ.
ಹಾ ನಾವ್ ಈ ವರ್ಷ್ ಬರ್ಬೇಕಂದ್ವಿ ಈಗ್ ಕೆಲಸ ಆಗ್ಲಿಲ್ಲ. ಹ್ಮು. ಚೆನ್ನಾಗಿರುತ್ ಬನ್ನಿ. ಹ್ಮು ಚೆನ್ನಾಗಿರ್ತೈತೆ ನೋಡಿದೀನಿ ಫೋಟೋಗುಳ್ ನೋಡಿದಿನಿ ಎಲ್ಲಾ ಪೇಪರ್ಗ್ ಬಂತು ಟಿವಿಗ್ ಬಂತು, ಹ್ಮು, ಗೌರ್ಮೆಂಟ್ನಾರ ಆರ್ಗನೈಸ್ ಮಾಡಿರ್ತರ ಅದನ ಹಾ ಇವ್ರೂ ರಾಘವೇಂದ್ರ ಹಿಟ್ನಾಳ್ ತರವಲ್ಲ
ಹ್ಮ್ ಅವರು ಡಿಸಿ ಅವರು ಎಲ್ಲ ಇಲಾಖೆಯಿಂದ ಮಾಡಿರ್ತಾರ. ಹಾ. ನೀವೇನ್ ನೀವೇನ್? ನಮ್ಗಾ? ಯುಗಾದಿ ಹಬ್ಬ ಇಷ್ಟ. ಹ್ಮ್ ಯಾ ಯಾ ಯುಗಾದಿ ಹಬ್ಬ, ಹಾ, ಭಾರತ ದೇಶದ ಪರಂಪರೆಯಲ್ಲಿ ಹೊಸ ಹಬ್ಬ, ಹಾ
ಯಾಕಿಷ್ಟ? ಏನ್ ಮಾಡ್ತಿರಿ?
ಏನ್ ಮಾಡ್ತಿರಿ? ಹಬ್ಬದ್ ಹ ಹೊಸ ವರ್ಷದ ಆರಂಭ, ಅದಕ್ಕೆ ಇಷ್ಟ, ಚಿಗುರೆಲೆ ಚಿಗುರಿದಾಗ ವಸಂತ ಮಾಸದಲ್ಲಿ ಹಾ, ಹೂಗಳು ಆ ಬಿಡುವಂತ್ ಅದು ಹೊಸ ಹಬ್ಬ ಭಾರ ತದ ಸ ಸಂಸ್ಕೃತಿ ಪ್ರಕಾರ ಅದೇ ಫಸ್ಟ್ ಹಬ್ಬ ಆ ಅದೇ ಮೊದ್ಲೆೇ ಹಬ್ಬಾ ಅದಕ್ಕೆ ಬಾಳ ಇಷ್ಟ.
ಹ್ಮ ಬೇವು ಬೆಲ್ಲ ಮಾಡೋದ್ ಬೇವ್ ಬೆಲ್ಲ ಹಂಚಿಕೆ
ಹಾ ಮನೇಲಿ ಪೂಜೇನೂ ಮಾಡ್ ಪೂಜೇನು ಮಾಡದ್ರಾ? ಆಯ್ಯೋ ಹ್ಮ, ಇಲ್ಲಿ ನಮ್ ಅಜ್ಜಿ ಮನೇಲಿ ಇದು ದಾಸಂಗನ ಇಡ್ಸ್ತಾರ ಅವ್ರು ಇವ್ರನ್ ಕರ್ಕೊಂಬಂದು ಚೆನ್ನಾಗಿರುತ್ತೆ, ಅದಕ್ ಇಷ್ಟ ನಿಮ್ ಕಡೆ ಪರಿಸರ ಹೆಂಗೈತೆ? ಚನ್ನಾಗಿದಾನ? ಹಾ ಚೆನ್ನಾಗಿದೆ ಇ ಮಳೆ ಆಗ್ತಿದೆ ಅಲ್ಲಾ ಹಚ್ಚ ಹಸ್ರಿಂದ ಕೂಡೈತಿ.
ಊ ಮಳೆ ಆಗ್ತದಲ್ಲಾ
ಮಳೆ ಆಗ್ತದಲಾ
ಹ್ಮ್ ಹು. ನಮ್ಗ್ ಆಗಿದೆ ಮಳೆ ಆಗಿದೆ ಸ್ವಲ್ಪ ಆಗಿದೆ.
ಈಗ್ ಆಗಿದೆ ಮಳೆ ಆಗಿದೆ ಸ್ವಲ್ಪ ಆಗಿದೆ, ಹ್ಮ.
ಬಿಸಲು ಜಾಸ್
ಬಿಸಲು ಜಾಸ್ತಿ ಇದೆನಾ? ಬಿಸಿಲು ಮತ್ ಜಾಸ್ತಿ ಇರುತ್ತೆ ಇವಾಗ್ ಇಷ್ಟೊತ್ತಲ್ಲಿ ಮಳಿ ಬಂದ್ ಇರುತ್ತೆ.
ಹೌದಾ? ಹ್ಮ್ ಏನ್ ಗಿಡಗಳನ್ನ ಗಿಡಗಳ ಪರಿಸರ ಬೆಳಸ್ಬೇಕ್
ಪರಿಸರ ಗೋ ಪರಿಸರ ಚೆನ್ನಾಗಿರ್ಬೇಕ್
ಒಂದ ಗಿಡ ಆಕ್ಸಿಜನ್ ನಮ್ ಕೊಡ್ತದ ಜಾಸ್ತಿ ಬೆಳೆಸ್ದಾಗೆಲ್ಲ ಎಲ್ಲರಿಗ ತಂಪು ಕೊಡ್ತದ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ವಾತಾವರಣ ನಾನ್ ನಾ ಫಾರ್ಟಿ ಟು ತ ಫಿಫ್ಟಿ ತನ ಹೋಗ್ತದ.
ಹಾ
ಅವಾಗ ವ ಸಂದರ್ಭದಲ್ಲಿ ಮನೇಲಿ ಕೂಡಸತಿ ಆಗಲ್ಲ ನಾವು ಪರಿ ಸರವನ್ನು ಚೆನ್ನವು ಏನಂದ್ರೆ ಒಳ್ಳೆಯ ವಾತಾವರಣದಲ್ಲಿ ಇರ್ಬೋದು.
ಹ್ಮ್ ಇರ್ಬೋದು. ಈಗ ಮತ್ತೆ ಕೊಪ್ಪಳದಲ್ಲಿ ಏನೇನಾಗತ್ತೆ ನೋಡ್ತಿರಿಲ್ಲ ಈಗಷ್ಟು ಕಂಪನಿಗಳು ಹೊಗೆ ಮುಕ್ ಹೊಗೆಯಿನ್ ದಾ
ತೊಂದರೆ ಆಗಿರ್ತದ ಎಷ್ಟು ರೋಗಗಳಲ್ಲಿ ಜ ಜನರು ತುತ್ತಾಗಿರ.